ಎಡುಕ್ಕ ಕೆಸ ಹಾ ಕೆಸೋ ತು
ಹ್ಮ್ ಹ್ಮ ಏನ್ ಮಾಡುದಿ
ಏನ್ ಇಲ್ ನೋಡುವ ಕ ಈಗ ಮತ್ತೆ ಅವ್ರೆಲ್ಲಾ ಚಾಕ್ಳತಿವ್ರು ಕುಡಿಯರಂತ ಹೇಳಳ್ ಬಂದಿದಕ್ಕ
ನೀನೇ ಮಾಡಿ ಹ್ಮ್ ಹ್ಮ
ಅವಗ ಮನ್ಯಾಗ ಅಣ್ಣ ಮಮ್ಮಿ ಪಾಪ ಕುೂಡ್ಲಿತಿವ್ರು
ಶುಂಠಿ ಹಾಕ್ ಮಾಡಿದೇನ್ ಚಾ ಶುಂಠಿ ಹಾಕ್ ಮಾಡ್ರ ಚಂದ ಆತಲ್ಲ
ಹ್ಮ್ ನಾವವು ನಗಡಿ ಬತ್ತ ಅಂದು ಪಿಕ್ಸ್ ಅದೇ ಕುಡಿಸ್ತಾಳ ಮಮ್ಮೀರಿ
ಹೌದ ಅದ ಗಂಟಲಿ ಸರಳ ಆಗ್ತದ
ಹ್ಮ್ ಜಾಸ್ತಿ ಆಗ್ತಳಿ ಪಕ್ಕ ಹರ್ಖರ್ ಎಪ್ಪು ಸಾಯಬೇಕು
ನೀವು ಜಾಸ್ತಿ ಇರ್ಬೇಕ ನ ಬೇಕಂತ ಕುಡಿತೀನ್ ಓದದ ಶುಂಠಿ ಹಾಕಕ್ಕಿ
ಏಪ್ಪಾ ನಾ ಕುಡಿಯಲ್ ನಾ ಚಾನೆ ಕುಡಿಯಲ್ಲಪ್ಪಾ ನಗಡಿ ಬಂದಾಗರು ಜಬ್ರಿ ಮಾಡ್ ಕುಡ ಹಬ್ಬಿಟ್ಟು ಮೂವಿ ಇಡ್ದ ಆಕ್ಟ
ಕುಡಿಬೇಕು ಕಖರಿಚಾ ಜಲ್ತಿ ಕುಡ್ಬೇಕು ತೀರಾ ಜದಿಕ ಮಾಾತ್ರ
ಹ ಚಂದ್ ಹತ್ತದ ಅಕ್ಕ
ಚಂದ್ ಹತ್ತಲ್ಲ ಬಟ್ ಕಮ್ಮಿ ಆಗ್ತದ ನ ಕಮ್ಮಿ ಅಂದ್ರರು ಭಿ ಕಮ್ಮಿ ಆಗ್ತದ ನಗಡಿ ಅಂದ್ರರು ಭಿ ಕಮ್ಮಿ ಆಗ್ತದ
ನಮ ಬಲ್ ಶುಂಠಿ ಎತ್ ಸಸ್ತ ಕುಡ್ತಾರ ಅಂದೊಂದ್ಸಲ ಗೊತ್ತು
ಹೆಸ್ಟ್ ಕೊಡ್ತಾರ
ಹತ್ತು ರೂಪಾಯಿ ಗೆ ಒಂದ ಹಿಂಗ ಒಂದ್ ಬಕ್ಷಿ ಮ್ಯಾ ಕುಡ್ತಾರ
ಬರ ಮೇನ್ ನಿಂಬಲ್ಲಿ
ಬಾ ಸಂತಿ ನಾ ಮೂರ್ ಸಂತಗ್ ಎಲ್ಲಾ ಕಡದು ಬರ್ತಾರ ಗೊತ್ತು
ಹೌದು
ಸುತ್ತಮುತ್ತ ಹಳ್ಳಿದ ದ ಇಸು ಮಂದಿ ಜನ ಬರ್ತಾರ ಎಲ್ಲಿ ಸಂತೆಗ ನ ಮೂರವಗೆ ಆತದ
ಹ್ಮ ಹ
ಹ್ಮ್ ಒಂದ್ಐ ಐದಾರ ಊರ್ ಹಿತಲ್ ಶಿರ ಬಮನಳ ಥಾಂಡಾ
ಹ್ಮ್
ಐದು ಬಟ್ರಗಾ ಕಗ್ನೂರ್ ಕುಡುಕಿ
ಹ
ಆ ರೂರುರುವ
ಸಾಕು ಚಿನ್ನಿ ಸಾಕು ಜಾಸ್ತಿ ಬೇಡ
ಹ ಹ ಹ ಹ್ಮ ಹ
ಜಿ
ಮತ್ತೇನ ಇಲ್ ನೋಡುವ ಸುಮ್ಮ ನುಣ ಅದು ಕೂಡ ಅದು
ಚಪಾತಿ ಮಾಡಿವ್ರರು ಮುಮ್ಮ ಮಮ್ಮಿ ಮುಂಜಾನೆ
ಹ
ಚಪಾತಿ ಮಾಡೀರಿ ರೊಟ್ಟಿ ಮಾಡಿರ ಹೆಂಗ ಅನಸ್ತು ಮೊನ್ನೆ ಮಂತ್ರಾಲಯಕ್ ಹೋಗಿದ್ದು
ಮಸ್ತ್ ಅದ ಹಿಂದ್ ಕೂಡದೇ ಮನ್ಸ ಬಂದ
ಅಲ
ಹ್ಮ್ ಹ್ಮ್ ಅದೇ ಅಲ್ಲ ಅದ್ರಲ್ಲ ಬೆಳಗ್ಗೆ ಕೂಡ ಕತ್ತ ರತ್ರಿ ಮಜಾ ಬನ್ನ
ಹಾ ನಾವ್ ರಾತ್ರಿ ಕೂತಿಲ್ಲ ನೀವ ಕೂತಿರಿ ನಿಮಗ ತಗ್ಯದ
ಹ್ಮ್
ನಮ್ ಬೆಳಗ್ಗೆ ಕೂತಿದ್ದಾವಲ್ಲ
ಹ್ಮ್ ರಾತ್ರಿ ಹೆಂಗ್ ಗಿಚ್ಚ್ರಿ ಕಬಾರ
ಹೌದೌದು
ಹ್ಮ್
ದಿನಮ ಹೋಗ ಮತ್ತವಾಗ್ರೆ
ಹ್ಮ್ ಹ್ಮ್ ಹೋಗಾಮಂತು ಅಲಾ
ಬೇರೆ ಕಡೆಗೆ ಎಲ್ರ ಪ್ಲಾನ್ ಮಾಡ್ರೆ ಹೋಗಮ್ಮ ಅಂತ
ಹ್ಮ್ ಹೋಗಾಮಂತು ಅಲ್ಲ
ಎಲ್ಲಾರ ನೋಡ್ರಿ ಹೋಗಮ್ಮ ಅಂತ
ಎಲ್ಲಿಗತ್ತ ಅಲ್ಲಿಗೆ
ಎಲ್ಲಾರ ಹೋಗಾಮ
ಹ್ಮ್
ಹ್ಮ್
ಹೋಗೋಗ್ ಕತ್ವಾ ಹ್ಮ್ ಏನ್ ನಮ್ ಬೇಕ ಮಾತಾಡೋದು ನೀವ್ ಕೂಡ
ಬೇಕ ಮಾತಾಡೋ ಜತ
ಹ್ಮ್
ಏನ ಇಟ್ಟಿದ್ದ ಯಸರ
ಬಕಿಗಿ ಶಿವರಾಜ್
ಶಿವರ್ ಇಟಿರಿೀ ಯಾಕೆ ಹೆಸರ
ನಮ್ಮ್ ಮನ್ಯಾಗ ನಮ್ಮ ಅಣ್ಣನ ಹೆಸರು ಬಸವರಾಜ ಅದ್ರ ಹೆಸರು ಶಿವರಾಜ ನನ್ನ ಹೆಸರು ಸೀಮಾ
ಹ್ಮ್ ಹ್ಮ ಹಾ
ಹ್ಮ್
ಚಲೋ ಹುಡ್ಕ್ಯಾಡಿದ್ದೀರಾ ನನ್ನದ ವರ್ಜಿನಲ್ ಹೆಸರ್ ಅ ಸೀಮದಾ
ಹ್ಮ್
ಸೀಮಾದ ಅದಾನ ಚಿನ್ನಿ ಚಿನ್ನಿ ಅಂತಲ್ಲ ಅಣ್ಣ ಅದ ಕೇಳ್ಬೇಕ್ ಅಂತಿದ್ದ ಮೊನ್ನೆ ಏನ್ ಯದಪ್ಪಾ ವರ್ಜನಲ್ ಆಗ ಕೇಳೇ ಇಲ್ಲಾ ಇವನ್ ಚಿನ್ನಿನೆ ಅಂತ ನಮ್ಮದೇಲ್ಲ ಪುರ್ತಾ ಅತ್ಯಿಂದ
ದೊಡ್ಲ ಹಾಕಾಗಿ ಹೊಟ್ರಗು ಚಿನ್ನಿ ಮಾಗ
ಹ್ಮ ನಾ ವಿಚಿತ್ರ ವಿಚಿತ್ರ ಹೆಸರು ಇಡ್ತಾರಪ್ಪ ನಮ್ ಕಾಲೇಜ್ದಾಗ ಒಂದ್ ಹುಡುಗಿ ಇತ್ತ ಹುಡುಗಿ ಹೆ ಸರ್ ಗ ಇಡ್ಬೇಕು ಬೇಬಿ ಇಟ್ರ
ಹ
ಕರೆ ಸಾಲೆಗ ಅಡ್ಮಿಷನ್ದಾಗ ಎಲ್ಲ ಆಕಿಂದ ಹೆಸರು ಬೇಬಿನೇ ಇತ್ತು
ಹೌದು ಎಲ್ಲಾ ಸಣ್ಣಾಗಿದ್ದಾಗ ಕರ್ಲಿಕ್ ಚಲೋ ಮುಂದ್ ದೊಡ್ಡವರು ಆದ್ ಮೇಲೆ ಆಸಮಸ
ಆಧಾರ್ ಕಾರ್ಡ್ ದಾಗದ ಎಲ್ಲಾ ಅದೇ ಇಟ್ರಾ ಆಕಿ ನೋಡಕ್ ಮತ್ರಾ ಎಷ್ಟ್ ಚಂದಿದ್ ಬೇಬಿ ದ್ ಇಟ್ರ ಎಲ್ಲಾರ ನಗದೇ ನಗಿತಿದ್ರು
ಕರೆಕ್ಕ ನಗು ಬರ್ತದಾ
ದೊಡ್ ದೊಡ್ಡವರು ಸಣ್ಣ ಸಣ್ಣವ್ರ ಎಲ್ಲಾ ಬೇವಬಿ ಅಂತ ಕರಿಬೇಕಲ್ಲ
ಹ್ಮ ಮುಂದ ಕ ಈಗೇನು ಅನ್ಸಲ ಮುಂದೆ ಆಕಿನ್ ಗಂಡ್ ಆಕಿನ್ ಗಂಡ್ ಬಿ ಕಾಜಲಿನ್ ಕರ್ದರ್ ಕರಿಬೇಕು
ಹ್ಮ
ಅದು ಏನಂತಾ ಅವ್ರಿಗೆ ಅವ ಬೇಬಿ ಅಂದ್ರೆ ಚಲೋ ಅನ್ಸತ್ತದ್ ಮುಂದ್ ಮಮ್ಮಿ ದ ಇದು ಮಕ್ಕಳು ಏ ಬೇಬಿ ಅಂದ್ರೆ ಹೆಂಗ ಅನಸ್ತದ ಹೇಳ ಉಣಮ್ಮಕ್ಕ
ಅದೇ ಅಲಿ ನಾವೆ
ಐ ಬೇಬಿ ಆಯೆ
ಅದೇ ಯೋಚನೆ ಮಾಡತೀನಿ
ಹ್ಮ್ ಅದಕ್ಕೆ ಹೇಳಾತೀನಿ ನೋ ಹಂಗ ಅಂತ ಇಟ್ಕೋಬಾರ್ದು ನಮ್ಮ್ ಮನ್ಯಾಗ ಚಿನ್ನಿ ಅಂತ ಹೇಳಿ ಯಾರು ಕರಿಯಲ್ಲ ಅಂದ್ರೆ ಕರಿ ಇಷ್ ನಮ್ಮ್ ಅಣ್ಣ ಚಿನ್ನಿ ಅಂತನ ನಮ್ ಪಪ್ಪಾ ಚಿನ್ನಿ ಅಂತಾರ ಇದೇ ನಂತರ ನಮ್ ಪಪ್ಪ ಅಯ್ಯೋ ಅಣ್ಣ ಅಂದ್ರೆ ಏನು ಅನ್ಸಲ್ಲ
ಹ್ಮ
ನಮ್ ಪಾಪ ಯಾವ್ ಭಿ ಕರೀತಾರ ನಮ್ಮ್ ಮಮ್ಮಿ ಶೀಮಾ ಚಿನ್ನಿ ಎಲ್ಲಾ ಎರಡು ಮಿಕ್ಸ್ ಹೊಡಿತರೆ ಯಾವ್ದ್ ಬೈಕ್ ಬರ್ತ್ತದ್ ಗೊತ್ತ ನಮ್ ಆಯಿರಿ ಸೀಮಾತ ನಮ್ ಓಣೆಗ ಎಲ್ಲಾರ್ ಚಿನ್ನಿನೇ ಅಂತಾರ ನನ್ನು ಇಗೆ ಏನೋ ಅನ್ಕೊಳಕ್ ಏನು ಅನ್ಸಲ್ಲ ಮುಂದ್ ದೊಡ್ಡಾಕ್ ಆದ್ಮ್ಯಾಗ ಅಸಯ ಅನ್ಸತ್ತದ
ಏನು ಅನ್ಸಲ್ಲ ಚಲೋನೇ ಅನ್ಸತ್ತದ
ಅಂದ್ರೆ ರಿಯಲ್ ನೇಮ್ ಬ್ಯಾರದ್ದ ಅಲ್ಲ ಸಾಕು ಸಾಲಗೆಲ್ಲ ಅದೇ ಕರಿತಾರ
ನಿಮ್ ಮದ್ವಿ ಆಗತ್ತಾನ ಚಲೋ ಅನಸ್ತದ ಅದ ಆದ್ ನಂತರ ಕರ್ಲಿಕ್ ಎಲ್ಲರಿಗ್ ಅದಂತ ರ ಚಂದದ ಈ ದೊಡ್ಡೊರ ಆದಂತರ ಮುಂದ್ ಮಕ್ಳ ಅಂದ್ರೆ ಅವೆಲ್ಲಾ ಇದು
ಹ್ಮ ಈಕೆ ಕೇಳು ಮುಂದ್ ಅವ್ರೇ ನಸ ನಮ್ಮ ಮಮ್ಮಿಗೆ ತುಂಬಾ ಸಲಿ ಮನ್ಸ್ ಲಾಗ ಏನ್ ಕೂತಿ ಏನ್ರ ಕಾಮಿಡಿ ಮಾಡ್ತಿವಿ ಮಮ್ಮಿ ಮುಂದ್ ನನ್ ಮಕ್ಳು ಚಿನ್ನಿ ಮಮ್ಮಿ ಚಿನ್ನಿ ಮಮ್ಮಿ ಅಂದ್ರೆ
ಹೆ ಹೆ ಕೇಳೇ ಬಿಟ್ಟಿ
ಹ್ಮ ಕೇಳ ನಾನ್ ಮಮ್ಮಿ ಅವಗೆ ಚಿನ್ನಿ ಅನ್ನೋದು ಯಾರು ಅನ್ನೋದಿಲ್ಲ ನಮ್ಮ ಮಮ್ಮಿ ಅಂದ್ ಹೂ ನೀವು ಬಿಟ್ರ ಪಪ್ಪಾ ಅಣ್ಣ ಬಿಡಲ್ಲಲ್ ಮಮ್ಮಿ ಹನನರ್ ಬಿಡಲ್ಲಲ್ಲ ಒಂದ್ ನಾನಾ ನಾನ ಇಲ್ಲೇನ್ ಯಾವಾಗೂ ಬರ್ತೀಯಾ ಏನ್ ಆಗಲ್ತು ನಡೀತು ಇಲ್ಲ ಸುಮ್ಮನ ನಂದ ಅಂದು
ಹ್ಮ್ ಹಾ
ಹ ಅಂದ ಕಾಮಿಡಿ ಮಾಡ್ಕೋತ ಹಂಗೆ ಏನರ ಹಚ್ಚತೀನಿ.
ಚಲೋ ಮಾಡ್ತಿ.
ನಮಗ್ರೆ ನಮ್ ಅಕ್ಕನ್ ಮಕ್ಳು ಅವು ಎಸ್ಟ್ ಚಂದ ಆತ್ತಾವ ಚಿಕ್ಕಿ ಅತ್ತಾವ ಚಂದ
ಹ ಅದೇ ಚಲೋ ಇನ್ನ
ಅಕ್ಕಿ ಅವ್ರ ಮನೆಯ ಆಯಿ ಹೇಳವಾ ಅಂದ್ರ ನಮ್ಮ್ ಅಕ್ಕೋರ ಆಯಿ ಅಕಿ ಏ ನಿಮ್ಮ ಔಷದ - ಬಂದಾವ ನೋಡ ಅಂತ ಅವ ಚುಕ್ಕೋಳಗ ಅದ ರಾಟಿ ಕಿಳಂಗಿದ ಪುಣ್ಯಾತ್ಗಿತ್ತಿ-
ಚಿಕ್ಕಿ ಅಂತ ಚಂದ ಕರ್ಲಿತಾರ ಸುಮ್ರ ಬಿಡ ಅನ್ನೋದ ಇತ್ತು.
ಅದ ಎಸ್ಟ ಚಂದ ಚಿಕ್ಕಿ ಆಟ ಆತ್ ಅಮ್ಮೀ ಚಿಕ್ಕಿ ಊಟ ಮಾಡೋನಮ್ಮಿ. ಚಿಕ್ಕಿ ಹೋಗಪ್ಪ ಅದಕ್ಕಾಗ್ತದ. ಬಾ ಅವ ಅಕ್ಕ ಅವ್ರ ಧ್ವನಿನೇ ಚಲೋ
ಮಸ್ತ್ ಇರ್ತಾವವು ಎಸ್ಟ್ ಚಂದ ಮಾತಾಡ್ತವ ಗೊತ್ತಾ ಒಂದು ಆಡಂಬ ಬಾ ಉನ್ನೋಣ ಬಾ ಅದ ಹೆಂಗ ಇದು ಹಂಗ ಅದು ಕೆೇಳಗ ಇದು ಕೆಳಗ
ಏನ್ರ ನಾವ್ ಒಳಗ ಹೋಗಿ ಬರೋಟಿಗೆ ಏನ್ ಮಾಡ್ತಾರ ಗೊತ್ತು ಕಟ್ಟಿಗೆ ಚುಚ್ಚಿ ಚೀಲ್ಂದ ಆ ಬಳ್ಳ ಹಾಕಿ ಎಲ್ಲ ದಾಣಿ ಚಲ್ತಾರ. ನಾ ಮಾಡಲಿಪಾ ಆಕಿ ಮಾಡ್ಯಾಳ ನಾವ್ ನಾಕ್ ಮಂದಿ ಇರ್ವಕ್ಕ ನನ್ ಮಕ್ಳು. ಒಂದು ಸಣ್ಣ ಡೀಡ್ ತಿಂಗಳದ ಅದಾವ ಅಂದ್ರು ಒಂದು ತಿಂಗಳದ ಆ ತನ್ಕ ಒಂದಲ್ಲ ಮೂರ್ ವರ್ಷಿಂದ ಅದಾ- ಒಂದ್ ಮೂರುವರೆ ವರ್ಷದಿಂದ ಆದಾವು ಯಾಡು ದೊಡ್ಡ ಹೂ ಇಟ್ಟು ಗಿಡಪತಿ ಮಾಡ್ತಾವ ಕೇಳೇಬಾರ್ದು.
ನೀಲಕೆಂಚವರ್ರ
ಯ್ಯ ಓ ನಾ ಎಲ್ಲಿ ಹತ್ತಲ್ಲ ಅವ್ರಿಗೆ
ಇರ್ಬೇಕ ಇರ್ಬೇಕ ತೊಗೊ ಹಾಂಗ ಇದ್ದಲ್ಲಂದ್ರೆ ಮುಂದ್ ಸಂಬಾಯತ ಇರರ್ತಾರ ಅವರು
ಹ್ಮ್ ಬಾರಟಗಿ ಏನ್ರ ಒಂದ ಕಿತಾಪತಿ ಮಾಡಿರ್ತೀ ಅಲ್ವಾ. ಅಂತಾ
ಹ್ಮ
ಅಲ್ಲಿದು ಇಲ್ಲಿ ಹೋಗಬೇಕಲ್ಲ ಹೊರಗ ತಾಳಿ ತಿನ್ಸಾಂಗೆ ನೀರ್ ಚಲ್ತ ಅವ್ರ ಕಣ್ಣಿಗ್ ನೀರ್ ಕಣ್ಳಾತಿಲ್ಲ ಇಲ್ಲಿ ಇಡ್ಬೇಕು ಹೇಳ ಅಂತ ಎಲ್ಲಿವ ಹೊತ್ಕೊಂಡ್ ನಿಂದಿರ್ಬೇಕು. ಹೋಗದ ಬಕೆಟ್ಡಾಗ್ ಕೂಡದು ನೀರ ದಡ ದಡ ಚೆಲ್ಲೋದು ಎರಡು ಚರಗಿ ತಗೊಂಡು ಹ್ಮ್ ಯವ್ವ ನೀ ಬ್ಯಾಸ್ಗೆ ಯಾಡ್ ತಿಂಗಳ ಹೋತೀನಿ ಎಕ್ಸಸೈಸೇ ಮಾಡ್ತಾಬೇಕ ಅಂತಾರ ನಂಗ.
ಚಲೋ ಆಯ್ತತ್ತು ಅಲ್ಲಿ ಹೋಗರೆ ಹೈರಾಣ ಆಗ ಇದ ಆಗ್ತದ.
ಏನ್ ಆಗಲ್ಲ ಹೊಬೇಡ ನಾ ಹಾಕ್ತೀನಿ ಇಲ್ಲ ಅಕ್ಕ ಮುತ್ಯಾಗ ಹೇಳ್ಯಾರ್. ಕೆಳಗ ಬಿಡ್ತಾರ ನಮ್ ಪಪ್ಪ ಬೇಕಿಗೆರ ಪೋನ್ ನಂಬಲ್ದ
ಹ್ಮ್ ಹ್ಮ್
ನಾ ಹಚ್ಚತೀನಿ ನಿಂದರು.
ಮತ್ತೇನ್ಡ್ದ -
ಹ್ಮ ಮತ್ತ ಅಕ್ಕ
ತಿನ್ನಿ ಪಾನಿ ಪುರಿ ಹೆಂಗ ಸಿಗ್ತಾವ ನಿಮ್ಮಲ್ಲಿ -
ಹತ್ ರೂಪಾಯಿ ಅಲ್ಲಿ ತಿನ್ಲಿಕ್ ಹತ್ ರೂಪಾಯಿ ಪಾರ್ಸಲ್ ಇಪ್ಪತ್ತು ರೂಪಾಯಿ.
ಪಾರ್ಸಲ್ಕ ಯಾಕ ಇಪ್ಪತ್ತು ರೂ ಪಾರ್ಸಲ್ಕ ಯಾಕ ಇಪ್ಪತ್ತು? ಎಷ್ಟು ಕೊಡ್ತಾರ ಪಾನಿ ಪುರಿ.
ನೀವು ಹತ್ತು ರೂಪಾಯದ ಕೈ
ಅಲ್ಲಿ ನಾಕು ಕುಡ್ತಾರ ಮನಗಾದ್ರ ಹ ಹತ್ತು ಇದು ಕುಡ್ತಾರ
ನಾ ಬಲ್ಲಿ ಇಪ್ಪತ್ ರೂಪಾಯಾಗ ಆರು ಕೊಡ್ತಾರೆ
ಎಲ್ಲ ಇಲ್ಲ ಇಲ್ಲ ಎಲ್ಲಾ ಕಡೆಗೆ ಹಂಗೆ ಆಗ್ಯದ ಮಸ್ತ್ ಇರ್ತಾವ ಅಂದ್ರನು ಬಿಡಲ್ಲಗ್ಯಾರ ಜನ
ಅದಕ್ಕೆ ಅವ್ರೇ ಸೌಕರ್ಯ ಆಗೋತಾರೀ ಅವ್ರೇ ರಾಜ ನಾವೇ ನಾವೇ ಅವ್ರ ಕಸ ತ ತೊಳಿಬೇಕತ್ ಮುಂದಂದಿನ
ಹಂಗೆ ಅನ್ತದ ಈಗ
ಹ್ಮ್
ಚಂದ ಇರ್ತಾವ ಅದೆಲ್ಲ ಚಲೋ ಇರ್ತಾವ ತಿನ್ನಾಕ
ನಾವ್ ಮನೆಗೆ ಮಾಡ್ತಿವಿ ಅನ್ನೋದು ಜಾಸ್ತಿ ತರ್ಲ್ಲ
ಹೌದು
ಹ್ಮ್
ಅದು ರಗಡ
ಹ್ಮ್ ರ ರಗಡಾ ಬಿ ಸಿಗ್ತು ಗ
ಸಿಗ್ತದ ನ ಬಲಿ ಕುಡಲ್ಲ ಹಂಗ
ಪಾರ್ಸಲ
ಪಾರ್ಸೆಲ್ ತಂದರ್ನು ಕೊಡಲ್ಲ
ಹ್ಮ್
ಆಯ್ತು ತೋಚಿನಿ ಸ್ವಲ್ ಕೆಲ್ಸ ಹಸ ಹಾ ಇಡ್ರಿರಿ